ಹಲೋ ನಮಸ್ತೆ ಸರ್
ಹ ನಮಸ್ಕಾರಪ್ಪಾ ಏನ್ ಫೋನೆ ಹಚ್ಚಲಕ್ಕಿದ್ದಿ ಮೊನ್ನೆ ಫೋನ್ ಹಚ್ಚಿದ್ದು ಯಾಕ ಎತ್ತಿಲ್ಲಲ್ಲಾ ಯಾಕೆ ಫೋನ್
ಎ ಅಜ್ಜರ ಬ್ಯುಸಿ ಆಗಿದ್ದೆ ಮನೆಯಲ್ಲಿ
ಅದೇ ಅಂದ್ರು ಅದೇ ಮನೆ ಹಚ್ಚಿ ಹಚ್ಚಿದ್ದೆ ಮನೆ ಯಾರ್ತಿದ್ರು ಯಲ್ಲೊ ಪ್ಪಾ ಹೋರಾಗೋಯ್ದಾರ ಅವರು ಎಲ್ಲಾ ಅಂತಂದೆ ಮತ್ತೆ ಯಾಕೊ ಚೆಲೊಇಲ್ಲ ನಾ ಇವಾಗ್ ಮಾಡತೇನಿ
ಹೌದಾ ಅದೇ ಜ್ಜರ ಬಿಜಿ ಆಗಿದ್ದೆ ಮನೆಯಲ್ಲಿ ಸರಿ ಅದೇ ಫಂಕ್ಷನ್ ಅದು ಇದು ನಡಕೂತ್ತೈತಿ ಮನೆಗೆ ಹಾಗಾಗಿದರ ಇರ್ಲಿಲ್ಲ
ಹಾ ಹ ಮತ್ತೆ ಏನಪ್ಪಾ ಆರಾಮಲ್ಲ ಊರಲ್ಲೆಲ್ಲಾ
ಹಾ ಎಲ್ಲಾ ಆರಾಮ್ ನೋಡಪ್ಪ ನೀ ಹೇಗಿದ್ದೀಯಾ
ಹಾ ಮತ್ತೆ ನಾ ಆರಾಮ್ ಇದಿಯಪ್ಪ ಇಲ್ಲಿ ನಾನು ಇಲ್ಲಿ ನಾನ ಚೆನ್ನಾಗಿ ಇದೀನಿ ಇಲ್ಲಿ ಸ್ವಲ್ಪ ನಾಸ್ಟ್ಲಲ್ಲಿ ಇದಿನ್ ನಾನು
ಯಲ್ಲಿ ಹಷ್ಟಲ್
ಈಕ್ಕಲಿ ಬಾಗಲ್ಕೋಟ್
ಬಾಗಲ್ಕೋಟ ಏನ್ ಏನ್ ಮಾಡ್ತಾ ಇದಿಯ ಬಾಗಲ್ಕೋಟ್ ಅಲ್ಲಿ ಏನ್ ಓದ್ತಾ ಇದಿಯ
ಹ ನಾನು ಈಗ ಇದು ಅಗ್ರಿಕಲ್ಚರ್ ಮಾಡಿನೊ ನಾನು ಬಿ ಎಚ್ ಇ ಅಗ್ರಿಕಲ್ಚರ್ ಮಾಡಿದ್ದೀನಿ
ಬಿ ಎಸ್ ಸಿ ಅಗ್ರಿ
ಹ ಅದು ಮೂರು ವರ್ಷ ಅದ ಮೂರು ವರ್ಷ ಇದೆ ಬಿ ಎಸ್ ಸಿ ಅಗ್ರಿಕಲ್ಚರ್ನು ಮಾಡಿನಿ ಈ ಕಡೆ ಸೈಟಿಗೆ ನ್ ಮಾಡಿನಿ ಡಿ ಲ ಮಾಡಿ ಎರಡು ಕಂಟಿನ್ಯ ಎಡು ಕಂಟನ್ೂ ಇದೆ ನಮ
ಬಿ ಬಿ ಎ ಸಿ ಪುಲ್ಫರ್ಮನದ
ಹಾ
ಬಿ ಎಸ್ ಸಿ ಪುಲ್ಫಾರ್ಮ ಮನದ
ಅದು ಬ್ಯಾಚುಲರ್ ಆಫ್ ಆರ್ಟ್ಸ್ ಬ್ಯಾಚುಲರ್ ಆಫ್ ಏನಾದ ನ ಗೊತ್ತಿದೆ ನನ್ ಗೊತ್ತಿದ್ಯಾ ಬಿ ಎಸ್ ಏನಂತೆ
ನಮ ಗೊತ್ತಿಲ್ಲ ಬೇಸ ಅಂದ್ರೆ ಏನಂತ
ಇಲ್ಲ ನನ್ಗೂ ಅವಾಗ ಗೊತ್ತಿತ್ತು ಅವಾಗ ಸ್ವಲ್ಪ ಕ್ಲಾಸ್ಗಳು ತೋತಿರಲ್ಲ ಈಗ ಸ್ವಲ್ಪ ನಾವು ಕ್ಲಾಸ್ ಕಾಲೇಜಿಗೆ ಹೋಗಲ್ಲಗನಿ ಸ್ವಲ್ಪ ಅದ್ಕ ಎಲ್ಲಾ ಶಾರ್ಟ್ಕಟ್ ಕೇಸ್ ಗಳು ಮರ್ತೋಗಿಬಟ್ಟ
ಹೇಗ ನಿಮ್ ಮಾಡದ ವರ್ಕ ನಿ ಮರತೋದ್ರೆ ಹೇಗ ಮತ್ತೆ ಮುಂದೆ ಬಾಳ ಕಷ್ಟ ಆಗ್ತೈತಿ ನಾನ್ ಎನ್ಪಡ್ಬೇಕಂತನಿ
ಇಲ್ಲ ಮಾಡದು ವರ್ಕ್ ನಾವ್ ಮರಲ್ಲ ನಾವು ಅಗ್ರಿಕಲ್ಚರ್ ಅಲ್ಲಿ ಏನ್ ಪ್ರಾಕ್ಟಿಕಲ್ ನಡಸ್ತಾರ ನೋಡು ಮಣ್ಣಿನ ಅವೆಲ್ಲ ನನ್ಪಿಡ್ತಿೀವಿ ಸ್ವಲ್ಪ ಇವ ಕ್ಲಾಸ್ ಹೇಳ್ತಾರಲ್ಲ ಇವ ಸ್ವಲ್ಪ ನಾವು ಕ್ಲಾಸ್ ಬಂಕ್ ಮಾಡ್ತೀವಲ್ಲ ಅವಾಗವಾಗ ಅದು ಸ್ವಲ್ಪ ನೆನಪಿರಲ್ಲ ಇಷ್ಟೇ ನಿಮ್ಗೆ
ಹೌದಾ ಹಾಗಾಗಿಾಗಿದೆ
ಹ ಹ ಮತ್ತೆ ನೀ ಏನ್ ಮಾಡ್ತಿದಯಪ್ಪ ಈಗ ನೀ ಏನೋಏ ಮನೇಲ್ಲ ಇದೆಯಾ ಏನಾದ್ೂ ಕೆಲಸ ಮಾಡ್ತ ತದಿಯಗ
ನಾನ್ ನೋಡಪ್ಪಾ ದೋಸ್ತ್ರು ಕೂಡ ಕೇಳ ಹೊರಗೆ ಬಂದಿದ್ದೆ ಲೈಬ್ರರಿಗೆ
ಹ ಲೈಬ್ರೆ ಮಾಡ ಜಗ ನೀ
ಹೌದು ಲೈಬ್ರರಿ ಓದ್ತಾ ಇದ್ದೀನಿ ನಾನು ಏನ್ ಮಾಡ್ತೀವಿ ಎಲ್ಲಾ ಮನ ಅಲ್ಲಿ ಓದ್ಾ ಓದ್ ಆಗಲ್ದು ಅದಗೋಸ್ಕರ ದೋಸ್ತ್ ಏನಂದ ನಾ ಅವ್ರ್ದೇ ಲೈಬ್ರರಿ ಆದ
ಹಾ ಹಾ
ಅವ್ನಿಗೆಗ್ ಕರ್ಕೊ್ ಬರ್ತಾನ ಆಯ್ ಬಾಬಾುಿಗಡ್ ಲೈಬ್ರರಿ ಇದ್ದಾಗ ಓದ್ಕತ್ ಕೊಡ ಮತ್ತಂದ
ಹ್ಮ್ ಹ್ಮ್ ಓಹ ಇಲ್ಲಲ್ಲ ಲೈಬ್ರರಿ ಒಳ್ಳೆ ಅಭ್ಯಾಸ ಪ ಒಳ್ಳೆ ಹಭ್ಯಾಸ ಅಲ್ಲ ಎಡ ಓದ ಹಓದು ಮತ್ತ ಯಾವ್ಯಾವ ಬುಕ್ ಓ್ತಪ್ಪ ಅಲ್ಲಿ ಏಾ ಕಂಪಿಟೇಟಿವ್ಓ್ತಿಯ ಮತ್ತೆ ಏ ನಿಮ್ದ ನರ್ಸಿಂಗ್ ಬಗ್ಗೆ ಓ್ತೀ ಅದ್ರಲ್ಲಿ ಬುಕ್ಸ್ಗಳು
ಕಾಂಿಟೇಟಿವ್ ಓದ ಏನ್ ಮಾಡ್ಲೋಣ ನರ್ಸಂಗ್ ನರ್ಸಂಗ್ೇ ಹೋದ್ರ ಸಾಕಾಗಗೆ ನನಗೆ
ತರದ ಬುಕ್ ಗಳು ಇರ್ತೊಂಡು ಅದ್ಕಲ್ಲಿ ಮತ್ತೆ ನೀ ಯಾ್ದೋ ವ್ಯ ಏನ್ ಮಾಡಿದೆನೆ ನಾನು
ಇಲ್ಲ ಇಲ್ಲ ಇಲ್ಲ ನಂದು ಬುಕ್ಕ ನಾ ಹೊತ್ತಿ ನೋಣ ನಂದೇ ಬುಕ್ ಹೋದಷ್ಟಿಗೆ ಮನಹಾರಿದ
ಹೌದು ನಿಮ್ಗೆ ಬಾಳ್ ಹೋಮಾರ್ ಕೊಡ್ತಾರೆ ಏನ್ ಮಾಡತಿೀ ಬ ಮತ್ತೆ
ಹೌದೌದು ಏನ್ ಮಾಡ್ತೇಪಾ ಎಲ್ಲಾ ಮಾಡ್ಬೇಕಲ್ಲ ಏನಾರ ಮಾಡಿ ಅದಾರ ಲೈಫಲ್ಲಿ ಸ ಕಟಲಾವ ಕಲ್ಲ
ಹೌದೌದು ಸಟ್ಲ್ ಆಗ್ಬೇಕು ಇದು ಮೊನ್ನೆ ಇದು ಅವನಗೇನೋ ಇದು ಬಸ್ಸಗೇನೋ ಆರಾಮ ಇಿಲ್ಲ ಅಂತ ಸ್ವಪಾಸ್ಪಿಟ್ಲ್ ಆಗಿದಿದ್ದಾರೆ ಅಂತೆ ಸೀರಿಯಸ್ ಏನಾಗಿತ್ತು ಗೊಾ ನನ್ಗೆ
ಹೌದು ಹೌದು ಬಾಳ್ ಸೀರಿಯಸ್ ಆಗಿತ್ತು ಏನ್ ಮಾಡ ಗೊತ್ತಾ ಒಂದ್ ದೊಡ್ ಮ್ಯಾಟ್ರ ಆಗಿತ್ತದದು ಇದು ಫ್ರೆಂಡ್ಸ್ ಕೂಡ ಏನ್ ಮಾಡ್ಯಾರ ಫ್ರಂಡ್ ಇಲ್ಲ ಇಲ್ಲ ಅದು ಆಕ್ಸಿಡೆಂಟ್ ಆಗಿತ್ತದು
ಹ ಆಕ್ಸಡೆಂಟ್ೋಡ್ದೆ ಸ್ಟೋರಿ
ಹೌದೌದು ಅದು ಹೇಗೈತಂತ ಹೇಳಿ ಅ ಅದು ಏನ್ ಮಾಡರ ದೋಸೆ ದೋಸ್ತ ಲೆಕ್ಕದಾಗ ಎಲ್ಲ ಅವನು ಹೋಗ್ಯನಾ ಎಲ್ಲರೂ ಹೋಗ್ಯಾರ ಅವ್ರರು ದೋಸ್ತರ ಏನ ಮಾಡ್ಯಾರ ಇವ ಇವ ಏನು ಅವ್ರ ತಂಗಿಿಗೆ ಮಾತಾಡ್ತನಿ ಅಂತ ಹಾಗಾಗಿ ಇವ ದೋಸ್ತರ ಏನ್ ಮಾಡ್ಬಿಟ್ಟು ಅವ್ರಿಗೆಗ ಬೇಕಂದ್ರೆ ಕಾರ್ ಆಕ್ಸಿಡೆಂಟ್ ಮಾಡಿಬಿಟ್ಟಾರ
ಹೂ್ಯಪ್ಪು ಈ ರೀತಿ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಸೇಡ್ ತಿರ್ಸ್ಕೊಂಡರೆ ಒಟ್ಟೋರು
ನೋಡು ಹೌದು ಹೇಗಿದಾರ ನೋಡ್ ದೋಸ್ತ್್ರರಿ ಹೇಗ್ ಹೇಗ್ಮ್ ನಂಬ್ಬೇಕಕ್ ಈಗ
ಹೌದೌದು ಹೌದು ಈ ರೀತಿ ದೋಸ್ತಿ ಇರದರು ನಮ್ ದೋಸ್ತಿ ಮಾಡಕೆ ಅಂಜಿಕ್ ಬರ್ತದಪ್ಪ ಈಗ ಎಲ್ಲ ದೋಸ್ತಿ ಈ ರೀತಿ ಮಾಡ್ಬಾರಡ್ದು ದೋಸ್ತಿಯಲ್ಲಿ
ಈಗ ಸಹ ಸ್ಥಿತಿಗ ಇದ ನೋಡಿ ಇವಾಗ
ಬೊಮ್ಮತ್ತ ಅವ್ರು ಈಗ ಆಕ್ಸಿಡೆಂಟ್ ಮಾಡ್ತಾರಲ್ಲ ಮತ್ತೆ ಅದು ಹಾಸ್ಪಿಟಲ್ ಖರ್ಚ ಕೊಡ್ತಾರ ತನ ಅವರು
ಅಲ್ಲಿ ಅಲ್ಲಿ ಖರ್ಚ ಕೊಡ್ತಾನ ಅವವು ಬೇಕಂದಂತ ಹೊಡ್ದಿಲ್ಲ ಅವ್ರು ತಪ್ಪು ಇಟ್ಕೊಂಡಿಲ್ಲ ಅವ್ರು
ಹೌದು ಇಲ್ಲ ಮತ್ತೆ ಇವ್ರು ಕೇಸ್ ಕೊಡ್ಬೋದಲ್ಲ ಪೊಲೀಸ್ ಕೇಸ್ ಕೊಡ್ಬೋದು ಇವ್ರು
ಇವ್ರು ಕೊಟ್ರನ ಅವ್ರರು ತಪ್ಪಿಲ್ಲಲ್ಲ ಅದ ತಪ್ಪಿಲ್ಲ ಅವ್ರ ಅವಂದೇ ತಪ್ಪ ಅದಂತ ತಪ್ಪಸಾರ ಇವ್ರ ಎಲ್ಲ ರಾತ್ರಿ ಎರಡ್ ಗಂಟೆ ಗಂಟೆ ಮಾಡ ನೋಡಿದ್ದ
ಎಲ್ಲಾ ಎಲ್ಲ ಇವ್ರೇ ಫೋನ್ ಮಾಡ್ತಾನೆ ಫೋನ್ ಹುಡುಗ ನಮ್ ತಂಗಿಿಗೆ ಮಾಡ್ತಾರ ಅಂತ ಈ ತರ ಎಲ್ಲ ಇದು ಮಾಡಿಬ ಬಿಟ್ಟಾರ ಇವನಿಗೆ ಹ
ಹಾ ಹೌದು ಇವ ನೋಡು ಏನ್ ಮಾಡಕ್ ಆಗಲ್ಲ ಇಂತ ಹುಡ್ಗಿ ಮ್ಯಾಟ್ರದಾಗ ಅಂದ್ರ ಬೇಕಂದ್ರೆ ಸೇಡ್ ಸೇಡ್ ತಸ್ಕೋಬೇಕ ಅಂತ ಈಗಗೆಲ್ಲ ಪ್ಲಾನ್ ಮಾಡಿ್ ಅವ್ನಿಗೆಗ್ ಹೊಓಡಾರ ಕಾರ್ ಅಂರು ಪುಡಿ ಪುಡಿ ಆಗ್ಯದ ಅವ್ರು ಅದ್ರಾಗಂತ್ರು ನಾಕಕ್ ಮಂದಿ ಉಳ್ದಾರ ಒಬ್ಬನಸತ್ತ ನೋಡ್ ಹೇಗ್ ನೋಡ್
ಹ ನೋಡಪ್ಪ ಹೌದೌದು ಎಲ್ಲ ಇಲ್ಲ ಎಲ್ಲಾ ಎಲ್ಲಾ ಪ್ಲಾನ್ ಮಾಡಿ ಮಾಡ್ಯಾರ್ ಪಾಪಾ ಪವನಿಗೆಲ್ಲ ಇದು ಏನ್ ಮಾಡ್ತ ಪನ್ನೋಡ ಪಾಪಾ ಆಗ್ಬಾಡ್ದ ತ ಹೆಂಗು
ಾರ ಹಾಗಾಗಿ ರೊಕ್ಕದ ಬೇರೆ ಇಲ್ಲ ಅವ್ರ ಮನೆಯಲ್ಲಿ ಮತ್ತ ಅವ್ನಿಗೆಗ ಏನ್ ತೋರ್ಸ್ಬೇಕಕ್ ನೋಡ ಅವ ಕಾರ್ನ್ಾಗ ಕಾರ್ನ್ಾಗ ಗಳ ದರಕ
ಹೌದೌದು ಏನ್ ಮಾಡ್ತ ಪಾಪ ಅವರು ತಂದೆ ತಾಯಿ ಬಾಡ ಬಾ ಬಾಳ್ ಬಡವರು ಇನ್ನೊಬ್ಬರು ಇನ್ನೊಬ್ಬರ ಮನಲಿ ಕೂಲಿ ಕೂಲಿ ಕೆಲಸ ಮಾಡಿ ಸಾಕ್ತಿದ್ರು ಪಾಪ ಅವನಿಗೆ
ಹ ಹ ಹ್ಮ್ ಅವನಿಗ್ ಅಷ್ಟಿದರು ಭೀ ಹೇಳ್ತಿದ್ರಂತ ನಿಂದ ಮದ್ವಿ ಬಂದದ ಯಾಕಕ್ ಹೋಗ್ತಿ ಯಾಕ್ ಹೋಗತಿವಿ ಹೊರಗಡೆ ಅಷ್ಟೇ ಇಟ್ಟಿದ್ರು ಬಿೀ ಹೇಳ್ಯಾರ ಅವ್ರ ಮನ್ಯಾಗ ಇನ್ನ ಒಂದು ಮೂರ್ ತಿಂಗಳ ಉಳ್ದ್ ನೋಡ ಅವ್ರ ಮದಿ ಬರೀ ಬ್ ದುಡ್ಯದ್ ಬೇಡ ಏನ್ ಬೇಡ ಅಂತ ಹೇಳ ಹೇಳಕ್ ಗೊತ್ತಿದ್ರು ಮನಲಿನು ಅವ್ ಅಷ್ಟಿದರು ಬಿೀ ಅಷ್ಟ ಗೊತ್ತಿದ್ರು ಭೀ ಅವ ದೋಸ್ತ್ರು ಕೂಡ ಅಂತ ಹೋಗಿಬಿಟ್ಟ ನೋಡ ಏನ್ ಮಾಡ್ತವಿ ನೋಡ
ಮತ್ತ ಏನ್ ಮಾಡ್ತಿಪಾ ದೋಸ್ತ ಅಂತ ಒಂದ ಅಂಬಿಕೆ ಹೋಗಣಪ್ಪಾ ದೋಸ್ರ ನಮ್ಮ ದೋಸ್ರ ಏನ್ ಮಾಡಲ್ ಬಿಡ ದೋಸ್ರ ಅಂತ ಒಂದ ನಂಬಿ ಬಿ ಕೆಮ್ಯಾಗ ಹೋಗೇನಪ್ಪಾ ದೋಸ್ತರ ಈ ರೀತಿ ಬೆನ್ನಿಗ್ ಚೂರಿ ಆಗ್ಬಟ್ಟಿದಾರಪ್ಪ ಏನ್ ಮಾಡ್ತಿಯಾ
ಹೌದು ಬಾಳ್ ಬಾಳ್ ಚುರಾಂಕಾರ ಆಯ್ತು ನೋಡಿದ ಇಂತ ಎಲ್ಲಾ ಎಲ್ಲಿ ಎಲ್ಲಿಗೆ ಹೋಯ್ತು ಗೊತ್ತ ನ್ಯೂಸ್ ಇದು ನೀನ್ ಗೊತ್ತಿಲ್ಲ ನೀನ್ ಇನೋವ್ರಗಾದ್ರ ಇದು
ಏ ಗೊತ್ತಿಲ್ಲ ಅದೇ ನಾನು ಸ್ಟೋಟ ಸ್ಟೇಟಸ್ ಇಟ್ಟಿದನಲ್ಲ ಪಾಪ ಅವಾಗ ನೋಡಿ ಅವವಾಗ ನೋಡಿ ನಾನು ಗೊತ್ತಿದ್ದಿಲ್ಲ ನಮಗೆ ಇ ನೀಸ್ ಅನ್ನೋದು
ಹೇಗ ಹೋಗಿ ಎಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತಿ ಅಾನ ನಿಂದುು ದೋಸ್ತ್ ಭ ಅಾನ ನಂದ ದೋಸ್ ಭ ಅಾನ ಗೊ ಮತ್ತ ಒಂದೇ ಕ್ಲಾಸ್ ಮೀಟರ್ ಅಲ್ಲಿ ಹಓದಿವವಿ ಎಲ್ಲಾರೂ ನೋಡೋ ಎಷ್ಟು ದೋಖಕಗ ನಾ ಹೋಗಿದ್ದ ಹಾಸ್ಪಿಟಲ್ಗ ಅವನ್ ಅವ್ ಬಳಿ ನೋಡಕಂತ ಎದ್ದಳಿಲ್ಲ ಎದ್ದಳಿ ಭ ಇಲ್ಲ ಅವ ಅವ್ನಿಗೆ ಒದ್ರಿದ್ದ ಆದ್ರೂ ಅವರು ಒಳಗ ಹಾಸ್ಪಿಟ್ಲ್ ನನಗ ಒಳಗ ಪ್ರವೇಶ ಮಾಡ್ಲಿಲ್ಲ ಹಾಗಾಗಿ ಹೊರಗ್್ಲಷಿಂದ ಆಯಸು ಆಐ್ು ಓದ್ಲೆಕ್ಷಿಂದೆ ಹೊರಗ್ಲಕ್ಷಿಂದೆ ನೋಡ್ವಿ ನೋಡ್ವಿ ಅವನ ನೋಡ್ವಿ ಅವ್ರ ಮನೆಯಲ್ಲಿ ಅಳ ಕುತ್ತಿರೋ ಬಾಳಾಗಿ ನಾನು ಅವ್ರ ಸಮಾಧಾನವನ್ನು ಪಡಿ ಮಾಡ ಗ ಮತ್ ಅವ್ರಿಗೆ ನಾಷ್ಟ ಆಗಿ ಇಷ್ಟ ತಂದಗಿರಿಂದ ಅಷ್ಟ ಇದ್ರು ಬಿೀ ಊಟ ಮಾಡಲಾಗಿದರು ಅವ್ರು ಹಾ ಏನ ಆಾಗಲ್ಲ ಏನ ಆಾಗಲ್ಲ ಹಂಗದ ಹಂಗ ಹಿಂಗಾದ್ ಅಂತ್ ಹೇಳಿತ ಅವ್ರಿಗ ಜರ ಸಮಾಧಾನ ಮಾಡಿಸಿ ಈ ಜರ ಊಟಾ ಗಿಟಾ ಮಾಡ್ಸಿ ಈಗನ ಬನ್ನಿ ನೋಡಪ್ಪ ನಾನ. ಯ ನೀನು ಹೋಗ್ ಬರ್ಬೇಕಪ್ಪಾ ಆಕಡಿ.
ಇಲ್ಲ ಹೋಗ್ ಬರ್ತೀನಿ ಹೋಗ್ ಬರ್ತಿನಿ ಅವರು ಪಾಪ ಈ ಊಟಾನ ಹೋಗಲ್ಲ ಪಾ ಆಗೆತಿ. ಇದು ಒಬ್ಬನ ಮಗ ಅಲ್ಲ ಅವ್ರರಿಗ ಊಟ್ಟ ಗಿಟ್ಟ ಏನು ಹೋಗಲ್ಲ
ಹೌದೋ ಅ ನೋಡು ಈಗ ಅದ್ರಾಗ ಬೇರೆ ಮದ್ವಿಬಿ ಬಂದಿತ್ತು ಎಲ್ಲ ಅವನಿಗ ಏನೇಏನ್ ಬೇಕು ಎಲ್ಲ ತಂದ್ ಇಟ್ಟಿದ್ರುಬಿ ಮನ್ಯ ಇಲ್ಲಿ ಎಲ್ಲಾ ಫಂಕ್ಷನ್ ಚೆನ್ನಾಗಿ ನಡೆ ನೋಡಿ ಅಚಾನಕ್ ಎಂತೋರ ಆರ್ ನೋಡ್ ಚು ಎಂತ ದೋಸ್ತರಿಗ್ ನಂಬಬ್ಯಾಡ ನೋಡಪ್ಪಾ ನೀ ಏನ ಯಾರಿಗ ಅದ್ರ ನಂಬ. ಈ ಕಾಲದಾಗ ದೋಸ್ತರಿಗ್ ಅಂತ್ರು ನನ್ ನಂಬ್ಯಾಡ್.
ಇಲ್ಲಲ್ಲ ಈ ಕಾಲದಲ್ಲಿ ದೋಸ್ತಿ ಬಾಳ ಗಟ್ಟಿ ಇರಲಾಗಿದೆ ಆವಾಗಿನ ಕಾಲದ್ದಾಗ್ ದೋಸ್ತರು ಅಂತ ಬಾರಿ ಇದ್ರು ಈ ದೋಸ್ತರುಗಳಿಗೆ ಬಹಳ ನಂಬಾಕ್ ಹೋಗ್ಬಾರ್ದ ಯಾವಾಗ ಏನ್ ಮಾಡ್ತಾರ ಗೊತ್ತಾಗಲ್ಲ ನಮ್ಗೆ.
ಈಗೆಲ್ಲ ದೋಸ್ತ ಬಾಳ ಚೇಂಜ ಆಗಿ ಅಂತ ತಿಳ್ಕೋ ಯಾವ್ದಾದಾರ ಸೇಡ್ ಅಂತ ತಿಳ್ಕೊಂಡ ಏನ್ ದೊಡ್ ದೊಡ್ ಇದ ಮಾಡಿಬಿಡ್ತಾರಾ.
ಹೌದೌದ ದೊಡ್ಡ ದೊಡ್ಡ ಮಾಡ್ಬಿಡತಾರ ಹ ಹ್ಮ್ ಈಗೆಲ್ಲಾ ನ್ಯೂಸ್ ಟಿವಿಯಲ್ಲಿ ನೋಡಿದಿಲ್ಲಪ್ಪಾ ಪಾಪ ಭಾಳ ದೋಸ್ತರು ಮಾಡದ ದೋಸ್ತರು ಇದು ಹತ್ಯೆ ಮಾಡಿದಿ ಬಾಳ ಬರ್ಲತ್ತದ ಎಲ್ಲ ನ್ಯೂಸ್ಗಳ ಈಗ.
ಹೌದೋ ಎಲ್ಲಾ ನೀ ಕೇಳ್ತಲ್ಲ ಗೊತ್ತಿದ್ಬಿ ನೋಡು ನೀನು ಚಂತಿನ ದೋಸ್ರು ಗೂಡಬಿ ಇರ್ತಿ ಜರಾ ಗೊತ್ ಮಾಡಕೋ ನೀನ್ ಜರ ನೋಡ್ ಕಾಲ ಎಷ್ಟು ಮುಂದೂಡಿದೆ ಅಂತ.
ಏ ಇಲ್ಲ ಇಲ್ಲ ಈಗ ನಮ್ ಹ ದೋಸ್ತತಂದ ಇದು ಹ್ಮ ಇಲ್ಲ ದೋಸ್ತನ್ ವಿಷಯದಲ್ಲಿ ಈ ರೀತಿ ಆಗಿದ್ ನೋಡಿದ್ರಿ ದೋಸ್ತಿನ ವಿಷಯದಲ್ಲಿ ಈ ರಿ ರೀತಿ ಆಗ್ಯದಲ್ಲಾ ಮುಂದ್ ನಾನು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕಪ್ಪಾ ದೋಸ್ತರ ಎಲ್ಲಿ ಯಾರ್ ಹತ್ರ ಏನ್ ಮಾತಾಡಬೇಕು ಎಲ್ಲ ಈಗ ನ ನಾವು ಮುಂದೆ ನೋಡ್ಕಂಡ ಬ್ ಮಾಡ್ಬೇಕ ಈಗ.
ಅದೇ ನೋಡಪ್ಪಾ ಚಲೋ ಇರಲ್ ನೋಡ ಈಗಿನ ಕಾಲಕ್ ಜನರು ಏ ಏನಾರ ತಪ್ಪ ಮಾಡಿ ನಮ್ಮೇಲೆ ಒಪ್ಸಿ ಓಪ್ಸಿ ಬಿಡ್ತಾರ ಈಗ. ಎಲ್ಲ ಈಗ ನೋಡಿದಿಲ್ಲ ಮತ್ತ ಕಾರ್ ಅವನಿಗ ಕಾರ್ ಆಕ್ಸಿಡೆಂಟ್ ಮಾಡಿ ಎಲ್ಲಾ ಮಾಡಿ ಮತ್ ಅವವು ಮಾಡಿಲ್ಲ ಅಂತ ಗಿರಿಂದ್ ಇದು ಮಾಡ್ಯಾರ್ ನೋಡ ಯಾತರ ಅದ ಏನ ಅದ ನಂಬಬೇಕಾ ಏನ್ ಹೇಳ್ಬೇಕು ಗೊತ್ತಾಗಲ್ ನಂಗ್ ನಮ್ಗೆ ಏನ್ ಅದೆಲ್ಲ ಬಾಳ್ ನೋಡಿದ್ರ ಪೊಲೀಸರ ಎಲ್ಲ ಚೆಕ್ ಮಾಡಿದ್ರ ಅವನ್ದೇ ತಪ್ಪ ತೋರಿ ಇದ್ರುಬಿ.
ಹೌದು ಎಲ್ಲ ರೊಕ್ಕ ಗಿಕ್ಕ ಕೊಟ್ಟ ಬಿಟ್ಟರ್ ಪಾಪ ಅವ್ರನೂ ರೊಕ್ಕ ಇದ್ದಾರ ಆರ್ ಅಲಾ ರೊಕ್ಕ ಇದಾರ ಕೊಟ್ಟು ಈತರ ಮಾಡ್ಬಿಟ್ರ ಅವನೀಗ.
ಹೌದೋ ಅದ್ರಾಗ ಬೇರೆ ನೋಡು ಅವರು ಬರೀ ಹಿಂದ ನಾಕ್ ಮಂದಿ ಕುಂತಾರ ಅವ್ರಿಗ ಏನ್ ಭೀ ಆಗಿಲ್ಲ. ಇವ್ನಿಗ್ ಅಂದ್ರ ಒಬ್ಬನಿಗೆ ಇವ್ನ್ ಜೀ ಜೀವ ಹೋಗಷ್ಟು ಅಂತಪರಿ ಪೂರಾ ಕಾಲಾಗ್ಲಿ ಇದಾಗ್ಲಿ ಕಾಲೊಂದು ಪೂರ ಮೂರ್ದಿದೆ ಅದು ಜರ ಕೈ ಬಲ್ಲಿ ಸ್ವಲ್ಪ ಬಡದಿದೆ ಕೈ ಕೈ ಆಗಲ್ಲ ಕೈದ ಒಳಗಿಂದ ಮೂಳೆ ಇರ್ತದಲ್ಲ ಅದು
ಹೌದು ಎಲ್ಲಬು
ಒ ಹಾ ಅದು ಬಿ ಒಂದು ಹಿಂದುಗಡೆ ಬಂದಿತ್ತ ಅದ.
ಏನ್ ಮಾಡ್ತಿ
ಮತ್ತ ಏನಾದ ಅಂದ್ರ ಜರ ಹೆಡ್ಡಿಗ್ ಜರ ಬಡದೈತಿ ಅವನು ಉಳ್ಯದ ನೋಡಪ ಚಾನ್ಸಸ್ನಾಗ ಐತಿ. ಜರ ಡಾಕ್ಟರ್ ಮೇಲ್ ಇರ್ತದ ನೋಡಿ ಈಗ ಎಲ್ಲ ರೊಕ್ಕ ಕೊಡ್ಬೇಕು ಅದು ಕೊಡ್ಬೇಕು ಜರ ರೊಕ್ಕ ನಾವೇ ಏನ್ ಹೇಳ ನಿನ್ ಬಲ್ಲಿ.
ಎ ರೋಕ್ಕಾ ಕೊಡ್ತಿವ ತೊಗೊರೊ. ಫೋನ್ ಪೇ ಮಾಡ್ತೀನಿ ಹಾಗೆನಿಲ್ಲ ಮತ್ತ ಏನ್ ಮಾಡ್ತಿ ಅವರಿಗ ಮನೆ ಹೊತಿನ ಮನಿಗ್ ಹೋಗಿ ಈ ರೀತಿ ರೊಕ್ಕ ಕೇಳಿ ಕೊಡ್ತೀನಿ ಕೊಟ್ಟ ಬರ್ತೀನಿ ಪಾಪ ಒಂದು ಐವತ್ ಸಾವ್ರ ಎಷ್ಟುನ ಆಗ್ಲಿ ಕೊಟ್ಟ ಬರ್ತೀನಿ ನಾನು.
ಒಂದ್ ಲಕ್ಷ ಒಂದ್ ಲಕ್ಷದರ ಆದ್ರೂ ಬೀಿಸ ಬೇಕ್ ನೋಡ ಒಂದ್ ಲಕ್ಷ ಆದ್ರ ಸಾಧ್ಯ ಏನ ನಾನ್ ಸ್ವಲ್ಪ ಹೊಟ್ಟು ಬಂದನವ ನನ್ ಬಲ್ಲೆ ಒಂದ್ ಇಪ್ಪತ್ತು ಸಾರು ತ್ದು ಬರೇ ಅಷ್ಟೇ ಕಟ್ ಬಂದ್ ನೀ ಏನ್ ಕೊಡೋದ ಬೇಡ ಏನ್ ಬೇಡ ಅಲ್ಲೇ ನೀವೇ ನೀವೇ ಇಟ್ಕೋರಿಿ ಅಂತ ಹೇಳಿ ಹೇಳರಿಂದ ನಾನು ಸಮಧ ನ್ ಮಾಡಿ ಬಂದೇನಿ ಜರ ನೀನು ಹೋಗ್ತೇನೆ ಹೋಗಿ ಹೋಗಿಿವಾ ಮತ್ತ
ಇಲ್ಲ ಇಲ್ಲ ಹೋಗಿ ಬರ್ತನಪ್ಪ ಹೋಗಿ ಬರ್ತೀಿನ ಏನ್ ಮಾಡತ್ತತಿ ಈಗ ನೋಡಪಾ ಕೈಫು ಈಗ ನಾವು ಸಮಾಜದ ಲ್ಲಿ ನೋಡು ಯಾರಿ ನಂಬಬಾರ್ದು ತಂದೆ ತಾಯಿ ಇಬ್ರಗ್ ಬಿಟ್ಟು ಯಾವ ದೋಸ್ತರಿ ಯಾವ ಫ್ರೆಂಡ್ಸ್ಗಳಿಗೆ ಯಾರಗ್ ನಂಬಂಬಾರ್ದು ನಮ್ ಮುಂದೆ ಕಷ್ಟ ಕಾಲದಲ್ಲಿ ಯಗೋರು ತಂದೆ ತಾಯಿ ಒಬರ ಯಾರಾಗಲ್ಲ ನಮಗೆ
ನೋಡಿವಾ ಬರೀ ಹುಡ್ಗಿಗ್ ಅವ್ರ ತಂಗಿಗ್ ಮಾತಾಡಂತ ಮಾತಾಡನಂತ ಕಾಸ ದೋಸ್ತಿನಿ ಅದ ಒಂದು ಯೋಸ್ ಇದ್ರು ಬಿ ಅವ ಎಂತ ದೋಖ ಮಾಡ ನೋಡು ಅವ್ನ ಗೂಡನ ಕುೂಂತು ಅವನಿಗೆ ಜೀವ ೋಡಕ್ ಇದು ಪ್ಲಾನ್ ಮಾಡಣ ನೋಡ ಎಂತ ದೋಸ್ತಿ ಇರ್ಬೋದು ಎಂಟಾಯ ಈಗ ಈಗಿನ ಕಾಲಕ್ಕೆ ದೋಸ್ಕೆ ಅಂದ ಚಾನ್ಸಸ್ ಎಲ್ಲೋ ಚೆನ್ನಾಗಿ್ ನಮ ಬೇ ಬೇಡ್ದ ನೋಡು ಇಷ್ಟೆಲ್ಲಾ ಹೇಳಕತೀಿನಿ ನೋಡು ನೀನ್ ಜಾಸ್ತಿ ಇರ್ತ್ ದೋಸ್ತರು ಕೂಡ ಜ ಅರ್ಥ ಮಾಡ್ಕೆ
ಏ ಇಲ್ಲ ಇಲ್ಲ ಅರ್ಥ ಮಾಡ್ಕತಿಪ್ಪ ಈಗೆಲ್ಲ ಮುಂದ್ ಮುನ್ನೆಚ್ಚರಿ ವಹಸಿದ್ದ ನಾನು ಸ್ವಲ್ಪ ಸರಿಯಾಗಿರ್ತ್ತೆ ನ ಮುಂದೆ
ಹೌದೌದ್ ನೋಡ್ಿಕಪ್ಪಾ ಎಲ್ಲಾ ನೀ ನಾವನ್ ಹೇಳ ಹೇಳ ಗೊತ್ತೀವಿ ಆಕಡೆ ಈ ಕಡೆ ಕೇಳಕತ್ತೀವಿ ನಮ್ ನಮ ನಮ್ ಮುಂದೆ ಆಗಿದಲ್ಲು ಮತ್ತೇನ್ ಕೇಳ್ಬೇಕಲ್ಲ ನಮ ದೋಸ್ತಿಗೆ ಆಗ್ಯದಲ್ಲ ಮತ್ತೇನ್ ಹೌದ
ಆಮೇಲೆ ೋನ್ ಮಾಡಿದ್ದೀನ ಸ್ವಲ್ಪ ಮನೆಗ್ ಹೋಗೋದಿದೆ ನಾವು ಬ ಆ